ಹಲೋ ಹಾ ಹಾ ಆರಾಮ ಸರಿ ಅಣ್ಣ
ಹಾ ಆರಾಮ್ ಅದ ನೋಡ್ರಿ ಆರಾಮ ಅದಾನ
ನಾ ಊಟದ ಊಟ ಈಗ ಆಯ್ತ್ ನೋಡ್ರಿಣ ನಿಮ್ದ ಊಟ ಆಯ್ತ್ರಿ.
ಆ ಊಟ ಆಯ್ತ ನೋಡ್ ನಮ್ದ ಈಗ್ ಜಷ್ಟ್ ಆಯ್ತು.
ಆ ಎಲ್ಲಿ ಹೊರಗಡೆ ಇದ್ರ ಕಾಣತ್ತ ಅಣ್ಣ?
ಯಾ ಹಂಗೆ ಹೊರಗೆ ಬಂದಿದ್ವಿ ಕೆಲ್ಸದ ಮೇಲೆ? ಈಗಲೇ ಮತ್ತೆಲ್ಲ ಸ್ಕೂಲ್ ಗಳೇಲ್ಲ ಚಾಲೂ ಆದವಲ್ಲ?
ಹಾ ಎಲ್ಲಿ ಹಾಕಿದ್ರಣ ಹುಡ್ಗರ್ ಸ್ಕೂಲಿಗೆ
ಹ ನಮ್ದು ಈ ಸರಿ ಸಿ ಬಿ ಎಸ್ ಸಿ ಸಿಲೆಬಸ್ ಅಲ್ಲ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೊಸ ಸ್ಕೂಲ್ ಓಪನ್ ಆಗಿದೆ ಅಲ್ಲ ಹಾಕಿದವಿ ಹಾ ಈಗೆಲ್ಲ ಎಲ್ಲಾ ಮೂವತ್ತದ ನಲ್ವತ್ತು ಸಾವರ ರೀಚ್ ಆಗುತ್ತ
ಹ ನಾವು ನಮ್ ಹುಡ್ಗನ ಸ್ಕೂಲ್ ಹಾಕಿದ್ವಿ ಸಿ ಬಿ ಎಸ್ ಸಿ ಸಿಲಬಸ್ ಅಂತ ಅಂತಿದ್ರು ರೀ ಗೌರ್ಮೆಂಟ್ ಅದ ಹಾಕಕ್ ಫಸ್ಟ್ ಸ್ಟ್ಯಾಡರ್ಡ್ ಇಂದ ನೋಡಿದ್ವಣ್ಣ ನಾವು ಯಾಕೋ ಸರಿ ಅನಸ್ಲಿಲ್ಲ ಗೌರ್ಮೆಂಟ್ ಹಾಸ್ಪತ್ ಅಂದ ಸರಿಯಾಗಿ
ಪ್ಪ ಅಂತಂದ್ರೆ ಚೆನ್ನಾಗಿರ್ತಿತ್ತು ಬಟ್ ಈಗ ಚೆನ್ನಾಗಿಲ್ಲ ಅಷ್ಟೇ ಯಾಕಂತಂದ್ರೆ ವ್ಯವಸ್ಥೆ ದಿನಕ್ಕೆ ದಿನ ಹದಗೆಡ್ತಾ ಇದ್ದಾವೆ ಏನಪ್ಪಾ ಅಂದ್ರೆ ಈಗ ಈಗಿನ ಜನ ಬೇಕಾಗಿರೋದ ಇಂಗ್ಲಿಷು ಮ್ಯಾಥ್ಸ್ ಎಲ್ಲದರಲ್ಲೂ ಮುಂದೆ ಇರ್ಬೇಕು ಸೈನ್ಸು
ಅದೇ ಎಲ್ಲೋದಫಸ್ಟ್ ಮಕ್ಳಿಗ ಮಕ್ಳಿಗಿತ್ತ ಮುಂಚೆ ಪೇರೆಂಟ್ಸ್ ಎಜು ಕೇರಲ್ಲ ಅಂತ ಹೇಳಿ ಫಸ್ಟ್ ಪೇರೆಂಟ್ಸ್ ಈಗ ಇಂಟರ್ವ್ಯ್ ಮಾಡ್ತಾರೀ ಈಗ ಪ್ರೈವೇಟ್ ಸ್ಕೂಲ್ಲ್ ಆಮೇಲೆ ಮಕ್ಳು ಪ್ರಿ ಕೆಜಿ ಎಲ್ಲಿ ಕೆ ಜಿ ಒಳಗೆ ಏನ್ ಓದಿದಾರ ಅಂತ ಹೇಳಿ ಅವ್ರಿಗೆ ಒಂದು ಟೆಸ್ಟ್ ಅಂತೇಳ ಕೊಡ್ ಸ ಅವ ಇಂಗ್ಲೀಷ್ ಎ ಬಿ ಸಿ ಡಿ ಕರೆಕ್ಟ್ ಆಗ ಬರುತ್ತಾವ ಇಲ್ಲೋ ಅಂತೇಳಿ ನಾವ್ ಮೊನ್ನೆ ನಮ್ಮ ಹುಡ್ಗುನ್ ಸ್ಕೂಲ್ಗಕ್ ತೋರ್ಸಣ ಅಡ್ಮಿಷನ್ ಷನ್ ಮಾಡ್ಸಕ್ ಹೋದಾಗ ಇದ ಎಕ್ಸ್ಪೀರಿಯನ್ಸ ಆಯ್ತ್ರಿ ನಮಗೆ
ಹ ಇಲ್ಲ ಇಲ್ಲ ಈಗ ಮೊದ್ಲಿನಂಗ ಇಲ್ರಿ ಯಾಕಂದ್ರ ನಾವು ಆ ಟೈಮ್ ನಲ್ಲ ಎಲ್ಲ ಬರ ಸಾವಿರ ಹ್ ಸಾವಿರದೊಳಗೆ ಡಿಗ್ರಿ ಮುಗಿಸೊಂಡ್ ಎದ್ವಿ ನಾವು ಈಗ ಬರ ಐದ್ ಸಾವಿರ ಆರ್ ಸಾವಿರ ಬರ ಬುಕ್ಸಗ ಇಡ್ಬೇಕಾಗೇತಿ
ಹಾ ಹಂಗಗೆ ಆಗೇತ್ ನೋಡ್ರೋಣ್ಣ
ಹ ಈಗ ಮೊದ್ಲಿನ ತರ ಎಜುಕೇಶನ್ನು ಅಷ್ಟು ಹಲು ಹಗುರಿಲ್ಲ ಈಗ
ಹ ಈಗ ವಿದ್ದೆ ಕಲ್ಸೋದ್ಕಿಂತ ಅದಕ್ಕೆ ಎಕ್ಸ್ಟ್ರಾ ತೊಗೋದೇ ಜಾಸ್ತಿ ಆಗ್ಬಿಟ್ಟತ್ ರರಿ ಆಮೇಲೆ ಸ್ಕೂಲ್ ಡ್ರೆಸ್ ಇನ್ ಸಪರೇಟ್ ಶೂಸ ಇನ್ ಸಪರೇಟ ಸ್ಟೇಷನರಿ ಐಟಮ್ಸ್ ಅತ್ತ ಟಕ್ಸ್ಬುಕ್ ನೋಟ್ ಬುಕ್ ಪೆನ್ಸಿಲ್ ರಬ ಎಲ್ಲಾ ಫುಲ್ ಪ್ಯಾಕೇಜ್ ಅಂಗ್ಡಂಟ್ ಹೇಳ್ಬಿಡ್ತಾರೆಣ ಕಡೆ ಪ್ರೈವೇಟಿಗ್ ಸೇರ್ಸಿದ್ಮೇಲೆ ಎಲ್ಲ ತುಂಬೋಬೇಕ ನೋಡ್ರಿ ಹಂಗ್ ಎಜುಕೇಶನ್ ಟಫ್ ಆಡ ಸರಿ ಮಕ್ಳಿಗೆ ಕೊಡ್ಸೋದು
ಇಲ್ಲ ಇಲ್ಲ ಇದು ಇನ್ನೊಂದು ಮದ್ಲಿನಂಗೆ ಇಲ್ರಿ ವ್ಯವಸ್ಥೆ ಇವಾಗ ಯಾಕಪ್ಪಾ ಅಂತಂದ್ರೆ ಮೊದ್ಲಿಗಾದ್ರೆ ಬೇರೆ ತರ ಇತ್ತು ವ್ಯವಸ್ಥೆ ಅವಾಗ ಓದ್ಸಾವ್ರ ಸಹಿತ ಹಂಗೆ ಇದ್ರು ಕಲಿಯರು ಹಂಗೆ
ಹ ಈಗ ಕಲಿಯೋದ್ಕಿಂತ ಕಲ್ಸೋರ್ ಗಟ್ಟಿ ಇರ್ಬೇಕೇ ನೋಡ್ರಿ ಎಕ್ಸ್ ಎಸ್ಪೆನ್ಸ್ ಜಾಸ್ತಿ ಇನ್ಕಮ್ ಕಮ್ಮಿ ನೋಡ್ರಿ ಈಗ ಹಂಗ ಆಬಿ
ಅಂದ್ರೆ ಏನಪ್ಪಾ ಅಂತಂದ್ರೆ ಅದ ನಾವಾಗ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಯಾಕಂದ್ರೆ ಎಲ್ಲದುಈಗ ಮೊದ್ಲಿಗಾದ್ರೆ ನನ್ನ ಮಕ್ಕಳು ಓದಿದ್ರೆ ಸಾಕಪ್ಪ ಲೆಕ್ಕ ಪಕ್ಕ ಪಕ್ಕ ಬರಿಯಕ್ ಬಂದ್ರೆ ಸಾಕು ಅಂತ ಮೈಂಡ್ ಸೆಟ್ ಇತ್ತು ಈಗ ಹಂಗಲ್ಲ ನಾನ ಮಕ್ಳ ಮಕ್ಕಳ ವಿದೇಶಕ್ಕೆ ಹೋಗ್ಲಿ ನಮ್ಮ ಮಕ್ಕಳು ಐ ಟಿ ಎ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ಲಿ ಇಲ್ಲಾಂದ್ರೆ ನಾವು ಇಂಜಿನಿಯರಿಂಗ್ ಆಗ್ಲಿ ಡಾಕ್ಟರ್ ಆಗ್ಲಿ ಉನ್ನತ ಶಿಕ್ಷಣ ಪಡಿಲಿ ಅನ್ನೋ ನಮ್ಮ ತಂದೆ ತಾಯಿ ಮೈಂಡ್ ಸೆಟ್ ಆಗಿರೋದ್ರಿಂದ ನಾವು ಇಷ್ಟ
ಹಾ ಅದ್ರ ಎಲ್ಲಾ ಕಾಂಪಿಟೇಷನ್ ಫೀಲ್ಡ್ ಆದಂಗ ಆಗಿರೋದ್ರಿಂದ ಎಲ್ಲಾ ಕಷ್ಟ ಪಟ್ಟಕೊಂಡೆ ಸೇರಿಸೋದ ಆಾಗಿ ನೋಡ್ರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏ ಹೇಳರಿ ಇಪ್ಪದು ಮೂವ ಸಾವಿ ರೂಪಾಯಿ ತುಂಬೋದ ಆಗೈತಿನ್ನು ಹೋಗ್ತಾ ಹೋಗ್ಎಷ್ಟ್ ಅಫ್ ಆಗತ್ತೆ ಅದ್ರ ನೋಡ್ರಿ
ಈಗ ರೀಸೆಂಟ್ ಆಗಿ ಎಲ್ಲ ಒಂದ್ ಇನ್ನೊಂದು ಹೊಸ ಸ್ಕೂಲ್ ಆಗೇತ್ರಿ ಅದು ಬರ ಸ್ಟಾರ್ಟಿಂಗ್ ಐತಿ ಒಂದ ಒ ಲಕ್ಷದ ಮೂವತ್ ಸಾವಿರ ಬರ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಇಂದಾನೇ
ಹ
ಅದೇನ್ ಲಕ್ಷ ಒಂದ್ ಲಕ್ಷ ಎರಡ್ ಲಕ್ಷಕ್ಕ ಅದ್ ಏನ್ ಕಲಸ್ತಾರೆ ಅದ ಏನನ್ನೋದೇ ಅರ್ಥ ಆಗಲ್ಲ ಆ ಪಟ್ಟಿ ಕಲಿಸ್ತಾರೆ ಬೆಳಗ್ಗೆ ಓದೋ್ರು ಸೀದ ರಾತ್ರಿ ಎಂಟು ಗಂಟೆಗೆ ಬಿಡ್ತಾರ ಮಕ್ಕಳಿಗೆ
ಅವರಲ್ಲಿ ಬ್ರೈನ್ ವಾಶ್ ನಡ್ತಾರೆ ನಾ ಸ್ಕೂಲ್ ಅಟ್ಮಾಸ್ಫಿಯರ್ ಈ ತರ ಐತಿ ಸ್ಕೂಲ್ ಅಲ್ಲಿ ಇದನ್ನ ಹೇ ಕೊಡ್ತೇವಿ ಅದನ್ನ ಕಲಸ್ಕೊಡ್ತೇವಿ ನಮ್ಮ ಮಕ್ಳಿಗೆ ಬೇಸಿಕ್ ಬರೀ ಇಂಗ್ಲೀಷ್ ಹಿಂದಿ ಅಷ್ಟೇ ನಮಗ್ ಬೇಕಾಗಿ ನಮ್ಮ ಮಕ್ಕಳಿಗೆ ಫಸ್ಟ್ ಮೇನ್ ಕಲ್ಚರ್ ನಮ್ ಇಂಡಿಯನ್ ಕಲ್ಚರ್ ಹಾಗು ಟ್ರೆಡಿಷನ್ ಬಗ್ಗೆ ನಮ್ಮ್ ಮಕ್ಕಳಿಗೆ ನಾರ್ಮಲ್ ಒಂದ ಸ್ವಲ್ಪ ನಾಲೆಡ್ಜ್ ಬಂದ್ರೆ ಸಾಕು ಈಗ ಅದದು ಹೇಳಲ್ಲ ಇಲ್ಲ ಮಕ್ಳಿಗೆ ಸ್ಕೂಲ್ ಅಲ್ಲಿ ಎಕ್ಸ್ಟ್ರಾ ಆಕ್ಟಿವಿಟಿಸ್ ಇರುತ್ತೆ ಈ ಆಕ್ಟಿವಿಟಿ ಇತ್ತೆ ಅದನ್ನ ಹೇೊ ಇದನ್ನ ಈ ತರ ನೂರಾ ಎಂಟ್ ಪಟ್ಟಿ ಹೇಬಿಡ್ತಾರೆ ನಾವು ಇಲ್ಲ ಒ ತರ ಬ್ರೈನ್ ವಾಷ ಆಗ್ಬಿಡ್ತೇವಿ
ಈಗ ಈಗ ಮೊದ್ಲಿನಂಗಿಲ್ಲಮ್ಮ ಈಗ ಏನಿದ್ೂನು ಎಲ್ಲ ದುಡ್ಡಿನ ಮೇಲೆ ನಿಂತತಿ ಎರಡನೇದಾಗಿ ಗೌರ್ಮೆಂಟ್ನ ಗೌರ್ಮೆಂಟ್ ಸ್ಕೂಲಿನ ಬಗ್ಗೆ ಗಮನ ಕೊಡಕ್ ತಯಾರಿಲ್ಲ
ಹ ಆಮೇಲೆ ಈಗ ಗೌರ್ಮೆಂಟ್ ಸ್ಕೂಲಂದ ಹಣೆ ಬರ ನಿನ್ನೆ ನಾವವು ಇಲ್ಲಿ ಈಗ ನಾವು ಹಂಗ ಹಾಕ್ಬೇಕಂತಾನೆ ಮಾಡಿದ್ವಿ ಬಟ್ ಮಕ್ಳ ಎಜುಕೇಶನ್ ಸಂಬಂಧ ಎಲ್ಲ ಇಷ್ಟೆಲ್ಲಾ ಕಷ್ಟ ಪಡೋದು ಅವ್ರಕಿಂತ ದೊಡ್ಡ್ದ ಏನಯತ ಅಂತೆ ಮತ್ತ ಇಲ್ಲೇ ನಾವು ಮೂರಲ್ಲ ಸ್ವಲ್ ಪ್ರೈವೇಟ್ ಸ್ಕೂಲ್ ಹಾಕಿದ್ ಅನ್ಸ ಸಿ ಬಿ ಎಸ್ ಸಿಲಬಸ್ ನಮ್ಮ ಮನೆ ಹತ್ರ ಒಬ್ರು ಹಾಕಿದಿದ್ದಾರೆ ಆ ಹುಡುಗ ಎರಡು ವರ್ಷ ಪ್ರ ಕೆಜಿ ಎಲ್ ಕೆ ಜಿ ಮತ್ತೆ ಪ್ರಿ ಕೆ ಜಿ ಇಲ್ಲಿ ಪ್ರೈವೇಟ್ ಅಲ್ಲಿ ಹಾಕಿದ್ದಾರೆ ಯು ಕೆ ಜಿ ಗವರ್ಮೆಂಟ್ ಅಲ್ಲಿೋಗಿ ಹಾಕಿದ್ದಾರೆ ಅಲ್ಲಿ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಲ್ ಕೆ ಜಿ ಮಕ್ಕಳು ನಲ್ವತ್ತು ಜನ ಸ್ಟ್ರೆಂತ್ ಅಂತ್ರಿ ಅವ್ರ ಅಡ್ಮಿಷನ್ ಮಾಡ್ಕೊಂಡವಾಗ ಯು ಯ ಕೆ ಜಿ ಅಂತ ಮಾಡ್ಕೊಂಡಿರೋದ್ರಿ ಈಗ ಐದ್ ಜನ ಅಷ್ಟೇ ಯು ಕೆ ಜಿ ಮಕ್ಕಳು ಇದಾರಂತೆ ಆ ಮಕ್ಕಳಿಗೆ ಯು ಕೆಜಿ ಮಕ್ಕಳಿಗೆ ಯು ಕೆಜಿ ಟಕ್ಸ್ಟ್ ಬುಕ್ ಕೊಡಂಗಿಲ್ಲಲ್ರಿ ಎಲ್ ಕೆಜಿ ದ ಕೊಡೋದಂತೆ ಒನ್ ಇಯರ್ ಪಾ ಆಮ್ ಹುಡುಗನ್ ಎಜುಕೇಶನ್ ವೇಸ್ಟ್ ನಿನ್ನೆ ಅವ್ರ ಪೇರೆಂಟ್ಸ್ ಅದೇ ಹೇಳ್ಬೇಕು ಕ ಮಾಡೈ ಹ ಬಿ್ರ ಹ ಹೋಗ್ತತಿವ ಸು್ನೆ ಹುಡ್ಗು ಯಾಕ ಹಾಳ್ ಮಾಡೋದು ಅಂತ ನಾವು ಅದ್ ಅತಿದ್ವ
ಏನ್ ಮಾಡಕ್ ಆಗಲ್ರಿ ಈಗ ಜನ್ರೇಷನ್ ಹಂಗಾಗಿ ಆಮೇಲೆ ಎರಡನೇದಾಗಿ ಈಗ ಎಲ್ಲದ್ರಲ್ಲೂ ಕಾಂಪಿಟೇಷನ್ ಸ್ಕೂಲ್ನವರು ಅವರು ಒಂಂತರ ಕಾಂಪಿಟೇಷನ್
ಈಗ ಸ್ಕೂಲಲ್ಲಿನ ಟೀಚರ್ಸ್ಗಳು ಒಂಥರ ಇದನ್ನ ಅಸಾಡೆ ಮಾಡ್ತಾರೆ ನನಗೆ ಈ ಗೌರ್ಮೆಂಟ್ ಬರ ಮಕ್ಳಿಗೆ ಈಗ ಗೌರ್ಮೆಂಟ್ ವತಿಯಿಂದ ಹಾಲು ಅದನ್ನು ಬುಕ್ ಶೂಸ ಇವೆಲ್ಲಾ ಕೊಟ್ಟಿರ್ತಾರೆ ಅವನ್ನೆಲ್ಲ ಕೊಟ್ಟ ಬಿಿಡ್ತಾರೆ ಬಟ್ ಆ ಮಕ್ಕಳಿಗೆ ಒಂದೊಂದ ಕೆಲ ಸ್ಕೂಲ್ಗಳಲ್ಲಿ ಎಜುಕೇಶನ್ ಚಲೋ ಇರ್ಬೋದು ಬಟ್ ಎಲ್ಲಾ ಕಡೆಗು ಇಲ್ಲಣ ಆಯ್ಯಕ ಟೀಚರ್ಸ್ ಗಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ ಕಡಿಮೆ ಆಗ್ಬಿಟ್ಟಿದಾರ ಈಗ
ಯಾಕಂತ ಅಂದ್ರೆ ಸೇರ್ಸ್ಕಂತಿಲ್ಲ ಹಂಗಾಗಿ ಕಡಿಮೆ ಆಗಿದ ಯಾಕಂದ್ರೆ ಗೌರ್ಮೆಂಟ್ ಆತ್ರ ರೊಕ್ ರೊಕ್ಕ ಕೊಡಕ್ ಇ ಇಲ್ಲಲ್ಲ ಸಂಬಳ ಕೊಡಕ್ ಬೇಕು ದುಡ್ಡು ಆ ಭಾಗ್ಯ ಈ ಭಾಗ್ಯ ಅನ್ಕಂತ ತಗೊಂಡ್ ಕುಂತಾರೆ ಮತ್ತೆ ಅವ್ರರಿಗೆ ರೊಕ್ಕ ಒಂದ್ಸಕ್ ಸಾಕಾಗಿತಿ
ಹಾ ಅದೇ ರೀ ಈಗ ಎಲ್ಲಿ ಸ್ಕೂಲಿಗೆ ಇದ ಮಾಡ್ತಾರೆ ಆಮೇಲೆ ಗೌರ್ಮೆಂಟ್ ಇನ್ ಆರ್ ಟಿ ಸಿ ಅಂತ ಹೇಳಿ ಆರ್ ಟಿ ಅಂತಿ ಅವ ಮಾಡಿದ್ರು ಆದ್ರೆ ನೋಡಿದ್ರೆ ಈಗ ಈಗ ಅವೆಲ್ಲ ಏನು ಇ ನಮ ಇಲ್ರಿ ಅದ್ರಲ್ಲೂ ಒಂದ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಅಷ್ಟೇ ಇದ್ರೆ ಇದ್ರು ಗೌರ್ಮೆಂಟ್ ಸ್ಕೂಲ್ ಕೊಡ್ತಾರೀ
ಎಲ್ಲ ಎಲ್ಲಾರೀ ಅ ಈಗ ಆರ್ ಟಿ ಸಿ ಟಸ್ಟ್ ಷ್ಟ ಸುಲಭ ಸಿಗಲ್ಲ ಸಿಕ್ಕ್ರರುನು ಅದೈತಲ್ರರಿ ಅಷ್ಟು ಫಾಯದೆ ಇಲ್ಲ ಅದು ನಾವವು ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಹಂಗಾಗಿ ಅದು ಯಾಕ ಅದು ಹೋಗ್ಲಿ ಬಿಡತ್ತಾಗ ಎಷ್ಟು ಹಂಗ ಹಿಂಗ ಕನಿಷ್ಠ ಪಕ್ಷ ಹೈಸ್ಕೂಲ್ ವರ್ಗೂನಾದ್ರೂ ಸಿ ಬಿ ಎಸ್ ಇಲ್ ದಬ್ಬಿ ಆಮೇಲೆ ಬೇಕಾರ ಒಂದ್ ಹಂತಕ್ ಬಂದ ಆದ್ಮೇಲೆ ಗೌರ್ಮೆಂಟ್ಗ ಹಚ್ಚಿದ್ರೆ ಅಲ್ಲಿಂದ ಅಲ್ಲಿ ಸರ್ವೈ್ ಆಗಕ ಅವ್ರಿಗೆ ಈಸಿ ಆಕತಿ
ನಾವು ಅದಕ್ಕೆ ಸುಮ್ನದ್ವಿಿನ ನಾವು ಕೇಳ ನೋಡಿದ್ವಿ ಬಟ್ ಅಲ್ಲಿ ಹೆಂಗಂತ ಅಂದ್ರೆ ಅವ್ರು ಫಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಗೌರ್ಮೆಂಟ್ ಸ್ಕೂಲ್ ಅಂತ ಕೊಡದು ಅದ ಕಷ್ಟಪಟ್ಟ ಹಾಕಿ ಹಾಕಿ ಅವ್ ಫಸ್ಟ್ ಎರಡ್ ವರ್ಷ ಅವ್ರಿಗೆ ಅಲ್ಲಿ ಮಟ್ಟ ಆರ್ಟ ಆದ್ರ ಟ್ರೈ ಮಾಡಲ್ ಗೌರ್ೆಟ್ ಇಲ್ಲ ನ ನಮ್ಮ ಊರಲ್ಲೇ ಇದ ಅವ್ರರು ಬೇಕಾದಂತ ಗೌರ್ಮೆಂಟ್ ಸ್ಕೂಲ್ ಗಳು ನಾವ್ ಅದಕ್ಕೆ ಈಗೊ ಒಂದ್ ಐದು ಫಸ್ಟ್ ಸ್ಟಂಡ ಒಂದು ಫಿಫ್ತ್ ವರೆಗೂ ಬರೋ ಮಠ ಇಲ್ಲ ಓದ ಆಮೇಲೆ ಸ್ವಲ್ಪ್ ಮೆಚ್ಯೂರಿಟಿ ಬಂದಿರ್ತಾರ ಏನಾದ್ರು ಯಾವಾರ ಕಾಂಪಿಟೇಷನ್ ಇದ್ರು ಎಕ್ಸಾಮ್ ಅದು ಬರ್ಸೋದ್ರಿ ಬರಿಸಿ ಆಮೇಲೆ ಇದು ಡಿಸಿಪ್ಲಿನ್ ಅದು ಚಲೋ ಇರುವಲ್ಲಿ ಎಲ್ಲಾ ನೋಡ್ಕೊಂಡ ಕೊಂಡ್ ಮಾಡಿ ಹಾಕಿದ್ರ ಆಯ್ತ ಅಂತೇಳೆ ನಾವು ಅದಕ್ಕೆ ಸುಮ್ನೆ ಆಗಿದೀವ್ ನೋಡ್ರ ಒಂದ್ ಎರಡ್ ಮೂರ್ ವರ್ಷ ಆ ಮಕ್ಳಿಗ ಒಂದ್ ಸ್ವಲ್ ತಿಳುವಳಿಕೆ ಬರ್ಬೇಕಲ್ರಣ್ಣ ಈಗ ಬೇರೆ ದೂರದಲ್ಲಿ ಹಾಕಿದ್ರೆ ಅವ ಆದ್ರನು
ಹೌದೌದೌದ್ರಿ ಇಲ್ಲಾಂದ್ರೆ ನಡ್ಯಲ್ಲ
ನಾವು ದಿನ ಹೋಗಿ ಬಿಟ್ಟ ಬರ್ತೇವಪ್ಪ ಕರ್ಕೊಂಡ್ ಬರ್ತೇವಿ ಸ್ಕೂಲ್ಂದ ನಮಗೆ ಎಲ್ಲಾ ಗೊತ್ತಿದೆ ಸ್ಕೂಲ್ ಒಗ ನಮ್ಗೆಲ್ಲ ಗೊತ್ತಾರ ಅಂತ ಅ್ರ ಅದ ಬೇರೆ ಈಗ ಗೊತ್ತಿನ ಸ್ಕೂಲ್ ಒಳ ಮಕ್ಳಿಗ್ ದೂರ ಹಾಕ್ಬ ಬಿಟ್ವಿ ಅಂದ್ರೆ ನಮ ಹೂ ಸಡನ್ಲಿ ಹೋಗ ಹೋಗಾ ಆಕ ರ್ತ ಆಗಲ್ಲ ಆಮೇಲೆ ಮಕ್ಕಳು ಓದಿದನ್ ಬಗ್ಗೆನನು ನಮ್ಗೂ ಏನ ಗೊತ್ತಾಗಲ್ರಿ ಸಲಯಾಗಿ
ಹೌದ್ರಿ ಯಾಕಂದ್ರ ನಾವು ಹತ್ರ ಇದ್ವಿ ಹೋಗ್ತಾ ಬರ್ತಾ ಇದ್ವಿ ಅಂದ್ರ ಏನ್ ಅನ್ಸಲ್ಲ ಮಕ್ಕಳಿಗೂ ಒಂದ್ ಭಯ ಇರ್ತತಿ ನಮಗೂ ಒಂದು ಸ್ಯಾಟಿಸ್ಫೈಡ್ರ್ತದೆ ಬಟ್
ಅದೇ ಅದ ಹ ಸ್ಕೂಲಲ್ಲಿ ಹಿಗೆಲ್ಲಾ ಆಗ್ತೈತಿ ಎಲ್ಲ ಮಾಡ್ತಿದ ದತಿದಿದ್ದಾರೆ ಅನ್ನೋದು ರಿಪೋರ್ಟ್ ನಮಗೂ ಸಿಗ್ತಾ ಇರ್ತ್ರಿ ದೂರದಲ್ಲಿ ಆಗ್ಬಿಟ್ು ಅಂದ್ರೆ ಈಗ ನಾವು ವಾರ್ಡರ್ ಗ್ ಹಚ್ಕ ಆರಾಮನ್ ಚನ್ನಾಗ್ ಓ್ೀರಾ ಅವ್ರಿಗ ನ್ ತಿಂಗಳ ವಾರ್ಡನ್ ಗಳಿಗೆ ರೊಕ್ಕ ತುಂಬಿದ್ರೆ ಸಾಕು ಅವ್ರ ಅಕೌಂಟಗ ರೊಕ್ಕ ಇದಾದ್ರ ಸಾಕ್ರಿ ಅವ್ರದ ಹಾಸ್ಟೆಲ್ ನಡದ್ರ ಸಾಕ್ರಿ ಈಗ ಹಿಂಗ ಆಗ್ಬಿಡತ್ತೆ ಈಗ ಮಕ್ಳ ಎಜುಕೇಶನ್ ಸಂಬಂಧ ಪೇರೆಂಟ್ಸ್ ಏನ್ ತಲೆ ಕೆಡ್ಸ್ಕೊಂತಾರ ಎದ್ರಗಡೆ ಇದ್ರ ಅಷ್ಟ ನೋಡ್ರಿ ಎಲ್ಲಾ ಮಕ್ಕಳ ಎಜುಕೇಶನ್ ಮಾಡುವ ರಿ ಆಮೇ ನಾವ್ ಮನೇಲಿ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಏನ್ ಫಿಫ್ಟಿ ಪರ್ಸೆಂಟ್ ಕೊಟ್ಟಿರ್ತಾರ ನಾವ್ ಮೇ ಫಿಫ್ಟಿ ಪರ್ಸೆಂ ಪೇರೆಂಟ್ಸ್ ಹೇಳ್ ಕೊಟ್ಟ್ರನೆಕ್ಳ ಹಂಡ್ರೆಡ್ ಪರ್ಸೆಟ್ ತಗೋಬೇಕಾಗಾದ್ರಣ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಕ್ಳು ಮಾಡಕ್ ಆಗೋದ ಇಲ್ಲ ಒಬ್ಬೊಬ್ರು ಟ್ಯೂಷನ್ ಹಾಕ್ಬಿಡ್ತಾರ
ಹೌದ್ರಿ ಈ ಯಾಕಂತ ಹೇಳಿದ್ರೆ ಈಗ ಮೊದ್ಲಿನಂಗೆ ನಾವು ನಾರ್ಮಲ್ ಆಗಿ ಡಿಗ್ರಿ ಬಿ ಎ ಎಮ್ ಕಾಮ್ ಎಮ್ ಎ ಅದು ಇದು ಅಂಂತೇಳಿ ನಾವು ಓದ್ಕೊಂಡ್ವಿ ಆದ್ರೆ ಈಗ ಆ ಸೆಕ್ಟರ್ ಅಲ್ಲಿ ಯಾವ ಓಪು ಉಳ್ಕೊಂಡಿಲ್ಲ ಈಗ ಅದಕ್ಕೆ ಕೆಲ್ಸಗಳು ಬಾಳಹ ಕಡಿಮೆ ಆಗ್ಬಿಟ್ಟಿದವು ಹಂಗಾಗಿ
ಈಗೆಲ್ಲ ಡಿಗ್ರಿ ಅಂತಂದ್ರೆ ಏನ್ ವ್ಯಾಲ್ಯೂನ ಇಲ್ರಿನ ಈಗೆಲ್ಲ ಸ್ಕಿಲ್ಗ್ ವ್ಯಾಲ್ಯೂ
ಕಡೆಂತ ಕೆಲ್ಸಗಳು ಸಿಗಾವ ಡಿಗ್ರಿ ಆಧಾರಿಗೆ ಈಗ ಗೌರ್ಮೆಂಟ್ ಕೆಲ್ಸಗಳು ಬಿಡ ಅಷ್ಟು ಅಷ್ಟೊತಿಗಿಲ್ಲಲ್ಲ ಎಜೆ ಬಾರ ಆ ಹೋಗಬ ಬಿರತತ್ತ ಅವ್ರದದು
ಹಾ ಏಜ್ ಬರಾಗಿರೋದು ಮತ್ತ ಆಮೇಲೆ ಎಲ್ಲಾ ರೊಕ್ಕ ಕೊಟ್ಟು ಕೆಲ್ಸ ಮಾಡಸ್ಕೊಂತಾರಣ ಈಗಲ್ಲಾ
ಈಗೆಲ್ಲ ಏನ್ ಉಳ್ಕೊಂಡಿಿಲ್ಲ ಈಗ ಹಂಗಾಗಿ ಏನ್ ಆಗ್ಬಿಟ್ಟತಿ ಅದೀಗ ಗ್ರಿ ಮೇಲಿನ ಸ್ಕೋಪ್ು ಬಹಳ ಕಡಿಮೆ ಆಗ್ಬಿಟ್ಟೈತಿ ಡಿಗ್ರಿ ಬಿಟ್ಟವಿ ಅಂತಂದ್ರೆ ನೆಕ್ಸ್ಟ್ ನಮಗ್ ಬೇಕಾಗಿರೋ ನಮಗೆ ಕಾಂಪಿಟೇಟಿವ್ ಸೆಕ್ಟರ್ಸ್ ಅದ್ರೊಳಗೆ ಹೋಗ್ಬೇಕಪ್ಪಾ ಅಂತಂದ್ರೆ ಪ್ರೈವೇಟ್ಗಳಲ್ಲಿ ಅಥವಾ ಮುಂದ ಯುವಾಗಗಳಲ್ಲಿ ಹೋಗ್ಬೇಕ ಅಂತಂದ್ರೆ ನಮಗೆ ನಾವು ಸಿ ಬಿ ಎಸ್ ಇ ನ ಅಥವಾ ಸ್ಟೇಟ್ ಲೆವೆಲ್ ಯಾವ್ದ ಕ ಹಾಕಿ ಪ್ರೈವೇಟ್ ನಲ್ಲಿ ಓದಿಸ್ಬೇಕು ಅ್ರೂ ಅಲ್ಲಿ ದುಡ್ ಮಾತ್ರ ಜಗ್ತರ್ ಜಗ್ಗಗ ಅದು ಕೂಡ ಗೌರವ ರಾಜಕಾರಣಿಗಳು ಅವರವೇ ಆಗಿರ್ತಾವಸ್
ಹ ಅವ್ರೇ ಇನ್ಸ್ಟಿಟ್ಯೂಷನ್ ಗಳು ಆಗಿರ್ತವು ಅವ್ರು ಕಮ್ಮಿನೂ ಮಾಡೋದಿಲ್ಲ ಏನು ಇಲ್ರರಿ ನಾವವು್ ಫೀಸ್ ಇಷ್ಟ ಇಷ್ಟೇ ಇರ್ತಾವ ಈಗ ಹಂಗ ಮಕ್ಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಏನ್ ಇರ್ತರ ನ ಅವೆಲ್ಲ ಬರ ಕನ್ನಡ ಇಂಗ್ಲಷ್ಷ್ಟೇ ಇರ್ತಿ ಈ ಎ ಕೆ ಜಿಿಂದೇ ಹಿಂದಿ ಸಬ್ಜೆಕ್ಟ್ ಆಡ್ ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಂದಿ ಸ ಏನದು ಕಂಪ್ಯೂಟರ್ ಸಬ್ಜೆಕ್ಟ್ ಅಂತ ನೋಡ್ರಿ ಆ ಸಣ್ಣ ತಲೆಗೆ ಮಕ್ ಮಕ್ಕಳ ಎಷ್ಟೆಲ್ಲ ತಲೆ ತಂಬಕೋಬೇಕು. ನೋಡ್ರಿ ಕಂಪ್ಯೂಟರ್ ಸಬ್ಜೆಕ್ಟ್ ಅಂತೆ ಇಂಗ್ಲಿಷ್ ಅಂತೆ ಹಿಂದಿ ಅಂತೆ ಆ ಮಕ್ಕಳ ಮೈಂಡ್. ಒಂ ತರ ಪ್ರೆಷರ್ ಮಾಡ್ದಂಗ ಆಗತ್ ನ ಈಗ ನಾವು ಅಷ್ಟೆಲ್ಲ ರೊಕ್ಕ ಕೊಟ್ಟ. ಇಟ್ಟಿರ್ತೀವೆ ಓದ್ತಿಲ್ಲ ಅಂತ ನಾವು ಮಕ್ಳ ಮೇಲೆ ಇದ ಮಾಡ್ತೇವಿ ಬಟ್ ಮಕ್ಕಳ ಮೈಂಡ್ಳಗೆ ಏನ್ಹೋಡ್ತ್. ತನ್ನದ ಸಣ್ಣ ತಲೆ ಒಳಗ ಅಷ್ಟೆಲ್ಲ ತುಂಬ್ಕೊಳಕ್ ಆಗೋದ.
ಎಲ್ರಿ ನಾವು ಇ ಮಾಡಿರೋದಕ್ಕೂ ಅದಕ್ಕೂ. ವ್ಯತ್ಯಾಸ ಆ ಒಳೆ ಆಕಾಶ ಭೂಮಿ ವ್ಯತ್ಯಾಸ.
ಹಾ.
ನಾವೆಲ್ಲ ಆ ಮತ್ತ ಅದೇ ಮತ್ತೆ ಯಾಕಂತ ಹೇಳಿದ್ರೆ ನಾವು ನೋಡಿದ್ರೆ. ಬಾಲ್ಯದಲ್ಲಿ ನಾವು ಆಡಿರೋ ಆಡುಗಳು ಪಾಪವು ಆಡಕು ಸಿಕ್ತ.
ಹ ಈಗ ನೋಡ್ರಿ ಬೆಳಿಗ್ಗೆ ಹೋಗಿ ಈ ನಾಕ್ ಗಂಟೆಗ್ ಬರ್ತ. ಆ ತರ ಅಂದಕ ಕೊಡ್ರಿ ಬಂದ್ ಮೇಲೆ ಊಟ ಮಾಡಸೋದು ಊಟ ಮಾಡಸ ಇನ್ನ ಪಾಪ ಆಟ ಆಡ್ತಿರ್ತ ಅವ್ರರು ಮೈಂಡಲ್ಲಿ ಇನ. ಆಟ ಆಡ್ಬೇಕ ಅನ್ನೋದ ಇರುತ್ತೆ ಬಟ್ ನಾವು ನಮ ಕೆಲ್ಸದ ಪ್ರೆಷರ್ ಇಂದ ಫಸ್ಟ್ ಹೋ. ಕ್ ಮಾಡ್ಬಾ ಹೋಮ್ ವರ್ಕ್ ಮಾಡ್ಬ ಅಂತ. ಕರಿತೇವೆ ಆ ಮಕ್ಕಳು ಇಂಟ್ರೆಸ್ಟ್ ಇಂದ ಹೋಮ ವರ್ಕ್ ಮಾಡೋದಕಿಂತ ಫಸ್ಟೇಷನ್ ಇಂದ ಹೋಮ್ ವರ್ಕ್ ಮಾಡಿ ಮುಗ. ಉಸ್ತರ. ಈಗ ಪೇೇಶನ್ಸ್ ಇಂದ ನಮಗೂ ಕೂರ್ಸ್ಕೊಂಡು ಓದ್ಸಕು ಆಗಲ್ಲ ಬರ್ಸೋಕು ಆಗಲ್ರಿ. ಸಬ್ಜೆಕ್ಟ್ ಒಂದ ಎರಡ್ ಇರಲ್ಲ ನಾಕ್ ನಾಕ್ ದ ಐ್ ಕೊಟ್ಟರ್ತಾರೆ ಅಣ. ಅ ಈಗಂತ ಎಜುಕೇಶನ್ ಎನ್ಸ್ಕೊಬಿಟ್ರೆ ಹೆಂಗಪ್ಪಾ ಮಕ್ಕಳ. ಅಲ್ಲಿಗ್ ಇನ್ನ ಮುಂದ್ ಓದ್ಸ್ಕೊಂತಾ ಹೋಗೋದ ಅನ್ಸ್ಬಿಟ್ಟೈತ್ ನೋಡ್ರಿ.
ಹೀಗೆಲ್ಲ ಮತ್ತೆ ಏನ್ ಮಾಡಕ್ಕ ಆಗಲ್ಲ ಈ. ನಾಲ್ಕ್ ಜನರು ನೋಡ್ ನಾವು ಕಾಂಪಟಷನ್ಗ ಇಳಿದ ಅಂದ್ಮೇಲೆ.
ಹಾ ಅದೇ ನೀರಿಗಿಳದ್ಮೇಲೆ ಅಲ್ಲಾ ನೀರ್ಗಿಳದ್್ಮೇಲೆ ಇಲ್ಲ ಈಜ ಬ. ಇಲ್ಲ ಮೂಳಕ್ ಕಷ್ಟ ನೋಡ್ರಿ ಎರಡ್ರಾಗ ಒಂದೇ ಆಪ್ಷನ್.
ಹೌದ್ರಿ ಇಲ್ಲಾ ಅಂದ್ರ ನಡಿಯಲ್ಲ ಜೀವ್ನ.
ಏ ನಡಂಗ ಹೇಳಲ್ರಿ ಇನ್ನ ಈಗ ಒಂದೆ ಮಗ ಇನ್ನ ಎಜುಕೇಶನ್ ಕಲ್ಸಕ ಹೆಂಗೇ ತಿನ್ನು ಇ. ಇಬ್ಬ್ರ ಮಕ್ಳನ್ನು ಕಳ್ಸಾಕತ್ ಅಂದ್ರ ಇನ್ನುೂ ಕತೆ ಐತ್ರಿ. ಪಿಕ್ಚರ್ ಬಿಿ ಬಾಕಿಯ ನಂಗೆ ಮುಂದ ವರ್ಷ ಮತ್.
ವರ್ಷಕ್ ನಂದಲ್ಲ ಅಂತ ಒಂದ್ ಲಕ್ಷ ರೂಪಾಯಿ ಎತ್ತಿಟ್ಟು ಬಿಡ್ಬೇಕು ಅವ್ರಿಗ ಅಂತಾನ.
ಹಾ ಅದೇ ನೋಡ್ರಿ ಅಣ್ಣ ಅವರಿಿಗೋಸ್ಕರ ದುಡಿಯೋದ ಅಂದ್ಮೇಲೆ. ದುಡಿಯೋದ್ರೊಳಗೆ ನೈಂಟಿ ಪರ್ಸೆಂಟ್ ಮಕ್ಳಿಗೆ ನ್ ನೋಡ್ರಿ ಅವ್ರ ಎಜುಕೇಶನ್ಗ ಅಂತ ಹೇಳೆ.
ಹಾ ಅದಕ್ಕೆ ಹೋಗದ ಯಾಕಂತ ಹೇಳಿದ್ರೆ. ಅವ್ರ ಎಜುಕೇೇಶನ್ ಗೆ ಮತ್ ನವು ದುಡೈತ ಇದೇವಿ ಜೀವನ ಆರೋಗ್ಯ ಅಂತ ನೀ. ಬಟ್ಟ ಬಂದಾಗ ಮತ್ತ ಏನು ಮಾಡಕ್ಕ ಆಗಲ್ರರಿ.